ಹಲೋ,
ಹಲೋ,
ಗುಡ್ ಮಾರ್ನಿಂಗ್ ಕೇಳಿಸ್ತಿದೆ ಗುಡ್ ಗುಡ್ ಮಾರ್ನಿಂಗ್ ತಿಂಡಿ ಆಯ್ತಾ,
ಹ ಆಯ್ತು ನಿಮ್ದು,
ಹ್ಮ್ ಆಯ್ತು ಏನ್ ಮಾಡ್ತಿದ್ದೆ,
ಏನಿಲ್ಲ ಕೂತಿದ್ದೆ ನೀವ ಏನ ಮಾಡ್ತಿದ್ದೀರಾ,
ನಾನು ಏನಿಲ್ಲ ಹಂಗೆ ಮಕ್ಕಳಗಳಿಗೆ, ನಷ್ಟ ಕೊಟ್ಟ ಬಿಟ್ಟು ಸುಮ್ ಕೂತಿದೆ ಸೊ ಓಕೆ ಈಗ ನಾವು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ,
ಹಾ
ಹ್ಮ್ ಅಂದ್ರೆ ಯಾವದ್ರ ಬಗ್ಗೆ ಅಂದ್ರೆ ಪರಿಸರದ ಬಗ್ಗೆ ಮಾತಾಡೋಣ,
ಹಾ ಸರಿ ಸರಿ.
ಹೌದ ಹೌದಲ್ಲ ಪರಿಸರ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಆಹ್ ಪಕ್ಷಿಗಳಿಗಿ ಆಗಿರಬಹುದು ಪ್ರಾಣಿಗಳಿಗಿ ಆಗಿರಬಹುದು ಮನುಷ್ಯ , ಆಗಿರಬಹುದು ಎಲ್ರೂ ಕೂಡ ವಾತಾವರಣ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಈಗ ನಾವ ಏನ ಆದ್ರೂ, ಒಂದು, ಆ ಟ್ರಿಪ ಗೆ ಹೋದ್ವಿ ಅಂತ ಅಂದ್ರೆ ಅಲ್ಲಿ ಏನಾದ್ರು ಒಂದು ಗಿಡ ಮರಗಳು ಏನಾದ್ರು, ಒಂತರ ಬೆಟ್ಟದ್ ರೀತಿ ಇದ್ರೆ ಏನೋ ಒಂಥರ, ಹ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಒಂದು ಫೋಟೋ ತಗೊಳಕ್ ಹೋಗ್, ಇಲ್ಲ ಅಲ್ಲೇ ಒಂದ, ಹ ಎಂಜಾಯ್ಮೆಂಟ್ ಮಾಡಕೋಸ್ಕರನಾದ್ರು ಏನಾದ್ರು ಆ ಅಲ್ಲೇ ಹೋಗಿ, ಟೆಂಟ್ ಹಾಕಿ ಅಲ್ಲೇ ಒಂದು ಟೈಮ್ ಸ್ಪೆಂಡ್ ಮಾಡೋದು ಆ ತರ ಇರ್ತೈತೆ ಅಲ್ವಾ, ಆಮೇಲೆ ಹೊಲದತ್ರ ಹೊಲದತ್ರ, ಹೋಗ್ತಾರೆ ಕೆಲವು ಜನ ಅಂದ್ರೆ, ತುಂಬಾ ಇಷ್ಟ ಪಡೋರು ವಾತಾವರಣಗಳನ್ನ ಪರಿಸರಗಳನ್ನ ಇಷ್ಟ ಪಡೋರು ಅಂದ್ರೆ ಮರ, ಗಿಡ ಬಳ್ಳಿಗಳನ್ನ ಇಷ್ಟ ಪಡೋರು ಅಲ್ಲೇ ಹೊಲದ ಹತ್ರ ಹೋಗ್ತಾರೆ, ಚೆನ್ನಾಗಿರ್ತೈತೆ ವಾತಾವರಣ ಚೆನ್ನಾಗಿರುತ್ತೆ ಮತ್ತೆ, ಮತ್ತೆ ಆ ಹೆಲ್ಡಿ ಗೆ ಒಳ್ಳೇದು ಅಂತ ಹೇಳಿಬಿಟ್ಟು ಹೋಗ್ತಾರಲ್ಲ ನಿಮಗೂ ಗೊತ್ತ, ಗೊತ್ತಿರುತ್ತೆ ನೀವು ಸೊ ಒಳ್ಳೆಯವರ ಆಗಿದ್ದರಿಂದ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಇರುತ್ತೆ, ಯಾವ ತರ ಇರ್ತೈತೆ ಅಂತ ಹೇಳಿಬಿಟ್ಟ ಅಲ್ವಾ, ಹ್ಮ್ ನಿಮ್ಗೆ ಯಾವ ತರಾ ಅನ್ಸುತ್ತೆ, ವಾತಾವರಣದ ಬಗ್ಗೆ ಅಂದ್ರೆ ಪರಿಸರದ ಬಗ್ಗೆ,
ನಮಗೆ ತುಂಬಾ ನಮ್ಮ, ಮನೆ ಹಿಂದೆ ಎಲ್ಲಾ ತುಂಬಾ ಗಿಡ ಹಾಕಿ, ಹಲೋ ಹ್ಮ್ ಇನ್ನ್ ವಲಸೆಡೆಲ್ಲ ಹೊಗೆಸಪ್ಪ ಹೊಗೆಸಪ್ಪ, ಂತ ಎಂತಾರಲ್ಲಾ
ಹ್ಮ್ ಹ್ಮ್
ಎಲ್ಲಾ ನಾಕ ಈ ಮನೆ ಮುಂದೆ ಎಲ್ಲಾ ತಂಗನ್ ಮರ ಹ್ಮ್ ನೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂಂತರಾ ನೋಡಕ ಏನೋ ಹಸಿರು ಹಸಿರು ನೋಡಕೆ
ಹ್ಮ್ ಚೆನ್ನಾಗಿರುತ್ತೆ ಯಾವ ಯಾವ್ದೇ ಒಂದ್ ಗಿಡಗಳನ್ನ ಹಾಕುದ್ರುನು ತುಂಬ ತುಂಬಾ ಲಕ್ಷಣವ ಕಾಣಸುತ್ತೆ ಅದಕ್ಕೆ ಒಂದು ಮೋಟಿವೇೇಶನ್ ಅನ್ನೋದೇ ಬಂದ್ಬಿಡುತ್ತೆ ಅಲ್ವಾ ಅದಕ್ಕೊಂದ್ ಕಳೆ ಅನ್ನೋದೇ ಬಂದಿರುತ್ತೆ
ಹೌದು
ಹೌದ ಹೌದಲ್ಲ ಈ ಕೆಲವು ಜನ ಹೆಂಗಪ್ಪಾ ಅಂತ ಅಂದ್ರೆ ಒಬ್ಬೊಬ್ರಿಗೆ ಒಂದ್ ಟ್ರಿಪ್ ಮಾಡಕ್ ಇಷ್ಟ ಇರುತ್ತೆ ಒಬೊಬ್ರಿಗೆ ಗಿ ಗಳನ ಮನೆ ಹತ್ರ ತಂದು ಹಾಕಕೆ ಇಷ್ಟ ಇರುತ್ತೆ ಯಾಕೆಂದ್ರೆ ಅದು ಹಸಿರು ಕಲರ್ ಅಷ್ಟೊಂದ ಟ್ರಾಕ್ಟಿವ್ ಆಗಿರುತ್ತೆ ಹೌದಲ್ವಾ ಆದ್ರನ್ ನೋಡ ನಡಕ ಚೆನ್ನಾಗಿರುತ್ತೆ ಮತ್ತೆ ಒಬ್ಬೊಬ್ರು ಯಾವ್ ತರ ಅಂತ ಅಂದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಅವ್ರಿಗೆ ತುಂಬಾ ಇಷ್ಟ ಪಡ ಹಂಗೆ ಎಲ್ಲಿ ಚೆನ್ನಾಗಿರುತ್ತೆ ಅಂದ್ರರೆ ಬೆಟ್ಟದ್ದ ಗುಡ್ಡ್ದ ಪ್ಲೇಸ್ಗಳು ಎಲ್ಲೆಲ್ಲಿ ಇರುತ್ತೆ ಅಲ್ಲಿಗೆಲ್ಲ ತಿಂಗಳಿಗೊಮ್ಮೆ ಹದ್ನೈದು ದಿವ್ಸಕ್ಕೊಮ್ಮೆ ಏನಾದ್ರು ಹೋಗಿ ಅವ್ರ ಕಾಲಗಳನ್ನ ಕಳಿದ್ ಬರ್ತಾರೆ ಅಲ್ವಾ ನೀವು ನೋಡಿರ್ತೀರಾ ಟಿವಿ ಬಹುದು ಮ ಮೊಬೈಲ್ ಅವೇ್ ಮಾಡ ಹಕೊಂಡಿರ್ತಾರೆ ನಮ್ಗ ಆತರ ಇಷ್ಟ ಈ ತರ ಇಷ್ಟ ಅಂತ ಹೇಳ್ಬಿಟ್ಟು ಈಗ ನಮ್ಮ್ ಮನೆಗಳೆಲ್ಲನ ಇವಾಗ ಏನಾದ್ರು ಒಂದ್ ಈಗ ತುಳಸಿ ಗಿಡನೇ ನಡ್ತಿೀವಿ ಅದು ಕೂಡ ಒಂಥರ ಹಸಿರು ಕಲರ್ನೆ ತುಂಬ ಚೆನ್ನ ಆ ನಮ್ಗೆ ಇಷ್ಟ ಇಷ್ಟ ಆಗುತ್ತೆ ಮತ್ತೆ ನಮ್ಮನೆ ಅಕ್ಕಪಕ್ಕನು ಅಷ್ಟನನೆ ಮುಂದೆ ನೋಡಿದ್ರುನುೋಸರು ಹಿಂದೆ ನೋಡಿದ್ರುೋರು ಹಸರು ಮತ್ತೆ ಅಕ್ಕಪಕ್ಕ ನೋಡಿದ್ರು ಹಸರು ಎಲ್ಲಾ ಕಡೆನೂ ಹಸರು ಇರುತ್ತ ಮ ನೀವು ನೋಡಿದೀರಾ ನಮ್ಮ ಮನೇನ ಹೌದಲ್ವಾ ಹ್ಮ್ ಮತ್ತೆ ನೀವು ಆ ಹೊರ್ಗಡೆ ಹೋಗಿ ನೀವ್ ಯಾವ್ ತರ ಪ್ಲೇಸ್ಗಳನ್ನ ಇಷ್ಟ ಪಡ್ತೀರಾ
ಮಾಮೂಲಿ ಇದು ಹಸ್ರ ಇರ್ತವಲ್ಲಾ ಅಂತ ಪ್ಲೇಸ್ ಗಳು ಮತ್ತೆ ಟೆಂಪಲ್ಲ್ಲೆಲ್ಲ ಇರುತ್ತೆ ಅಲ್ಲೋಗ ಎಂತಾರ ಏನೋ್ ಫೋಟೋ ಶೂಟ್ ಮಾಡೋದಂತ ಚೆನ್ನಾಗಿರುತ್ತೆ ಹಾ
ಓಕೆ ಕೆ ಇವಾಗ ನಾವು ಒಂದ ಈಗ ಸಂತೆ ಹೋಗಿರ್ತೀವಿ ಸೊ ಅಲ್ಲೂ ಕೂಡ ಏನಾದ್ೂ ಗಿಡಗಳು ನೋಡಿದಾಗ ಮ ಸ್ರೂ ಪಲ್ಲೆ ಅಂದ್ರೆ ಸೊಪ್ಪಿನಗಳ ನೋಡಿದಾಗ ನಮಗೆ ಒ್ ತರ ಅಟ್ರಾಕ್ಷನ್ ಆಗುತ್ತೆ ತಗೋಬೇಕು ಂತ ಅನ್ಸುತ್ತೆ ಹೂಗಿನ ಗಿಡಗಾರನ್ನ ತಗೊಂಡು ನಮ್ಮನೆ ಹತ್ರ ಹಾಕ್ಬೇಕು ಅಂತ ಅನ್ಸುತ್ತೆ ಅವಾಗ ಯಾಕೆ ಅಂದ್ರೆ ನಮ್ಮ ಮನೆುತ್ತ ಸುತ್ತಮುತ್ತ ನಮ್ಮ ಮನೆ ಮುಂದೆ ಎಲ್ಲಾ ಚೆನ್ನಾಗ್ ಕಾಣ್ಬೇಕು ಅಂತ ಹೌದಲ್ವಾ
ಹ್ಮ್
ಹ್ಮ್ ಒೆ ಕೂಡ ಗಿಡಗಳು ಹಾಕಿದೀರಾ ಅಲ್ವಾ
ಹಾ ಹಾಕಿದೀವಿ ನಾವು
ಹ್ಮ್ ನಮ್ಮ ಮನೆಗ್ ಕೂಡ ನಾವು ಹ್ಮ್
ಅದೇ ಬೆಡ್ತಾವ್ರೆ ಅಂತಾರಲ್ಲ
ಹ್ಮ್
ನಾವೆಲ್ಲಾ ದಸ್ವಾಳೆ ಎಲ್ಲಾನ ಹಾಕಿದೀವಿ
ಹ್ಮ್
ಹ್ಮ್
ಪರಿಸರ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಮ್ಮ ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಹ ನಿ ನಿಮ್ಗೆ ಗೊತ್ತಿದೆ ಕಾಡ್ ಗಳಲ್ಲಿ ಪರಿಸರನ ಹಾಳ ಮಾಡೋದಕ್ಕೆ ಬಿಡೋದೇ ಇಲ್ಲ ಅವರು ಅಲ್ಲಿಗೆ ಅಂತಾನ ಒಬ್ಬರು ಫಾರೆಸ್್ಟರ್ ನ ಇಟ್ಟಿರ್ತಾರೆ ಅಲ್ಲಿ ಯಾರು ಬಂದು ಏನು ತೊಂದ್ರರೆ ಮಾಡ್ಬು ಬಾರ್ದು ಮತ್ತೆ ಮರ ಗಿಡಗಳನ್ನ ಕಡಿಬಾರ್ದು ಕೆ ಆ ನೀ ಮಾಡ್ಬಾರ್ದು ಅಂತ ಹ ಹೇಳಬ ಬಿಟ್ಟು ಅಲ್ಲೇ ಒಬ್ರನ್ನ ಗಾರ್ಡನ್ ಇಟ್ಟಿರ್ತಾರೆ ನೋಡಿರ್ತೀರಲ್ಲ ನೀವುನು ಒಂದೊಂದು ಇದ್ರಲ್ಲಿ ಒಂದೊಂದು ತೋಟಗಳಲ್ಲಿ ಅಲ್ಲೇ ಬೋರ್ಡ್ ಹಾಕಿರ್ತಾರೆ ನೋ ಎಂಟ್ರಿ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಪರಿಸರ ಅನ್ನೋದು ತುಂಬಾ ಇಂಪಾರಡೆಂಟ್ು ಯಾಕೆಂದ್ರೆ ಈಗ ಆ ಪಕ್ಷಿಗಳು ಕೂಡ ಆರಾಡ್ ಕಕೊಂಡು ಕೆಳಗಡೆ ಕೂರಕ್ ಆಗಲ್ಲ ಅವಕೆ ಏನಿದ್ರು ಪರಿಸರನೇ ಬೇಕ ಅವೆ ಮರ ಗಿಡಗಳೇ ಬೇಕು ಅವಕೆ ಎಷ್ಟು ಚೆನ್ನಾಗಿ ನಮ ನಮ್ಮನೆ ಮುಂದಿನ ಎಷ್ಟು ಪಾಸ್ ಆಗ್ತೇವ ಅಂದ್ರೆ ಪಕ್ಷಿಗಳು ಒಂದು ತೌಸಂಡ್ ತೌಸಂಡ್ ಅಷ್ಟೇ ಪಾಸ್ ಆಗ್ತೇವೆ ಸೊ ಹದ್ರು ಗೂಡ್ಗಳೆಲ್ಲ ಎಲ್ಲಿ ಅಂದ್ರೆ ಪಸದ ಮೇ
ಹಾ
ಮರಗಳಿರ್ತಾವಲ್ಲ ಅಲ್ಲೇನೆ ಹದ್ರು ವಾಸ ಅದ್ರಂದ ಪರಿಸರ ಅನ್ನೋದು ತುಂಬಾ ಇಂಪಾರಡೆಂಟ್ ಇನ್ನು ಪ್ರಾಣಿಗಳಿಗೆ ಬಂದ್ರೆ ಹುಲಿ ಸಿಂಹ ಈ ತರಗಳಿಗೆಲ್ಲ ಅವಕ ವಾಸ ಬಂದ ಕಾಡು ಕಾಡು ಅಂದ್ರೆ ಪರಿಸರನೇ ಅದು ಕೂಡ ಕಾಡು ಅಂತ ಅಷ್ಟ ಹೆಸ್ರು ಕರಿತೀವಿ ಅದನ್ನ ಆ ನೋಡೋದಾದ್ರೆ ಅದು ಪರಿಸರನೇ ಅಲ್ವಾ ನಿಂಗ ಗೊತ್ತಿರ್ತೈತೆ ಮತ್ತೆ ಸಿನಿಮಾಗಳಲ್ಲೆಲ್ಲ ತೋರಿಸಿರ್ತಾರೆ ಅಲ್ವಾ ಆಮೇಲೆ ಹಾ ಪರಿಸರದ ಪಕ್ಕ ಏನಾದ್ರು ನೀರಿನ ವ ವಾತಾವರಣ ಇತ್ತು ಅಂದ್ರೆ ಅದಕ್ಕೊಂದು ಹೆಸರ ಇಟ್ಟಿರ್ತಾರೆ ಅಂದ್ರೆ ಲೊಕೇಶನ್ ಗೆ ಒಂದ ಹೆಸರ ಇಟ್ಟಿರ್ತಾರೆ ಅಲ್ಲಿ ಶೂಟಿಂಗ್ ಮಾಡೋದು ಮತ್ತೆ ಪಿಕ್ಚರ್ಸ್ ಮಾಡೋದು ಮತ್ತೆ ಡ್ಯಾನ್ಸಿಂಗು ಆ ಅದ್ನೆಲ್ಲಾ ಶೂಟಿಂಗ್ ಮಾಡೇ ಇಟ್ಟಿರ್ತಾರ ಫಿಲಿಮ್ ಗಳಲ್ಲಿ ನೀವು ಜಾಸ್ತಿ ನೋಡಿರ್ತೀರಾ ಆ ಆಮೇಲೆ ಆಹ ಪುನೀತ್ ರಾಜ್ಕುಮಾರ್್ದದು ಗಂಧದ ಗುಡಿ ಅಂತ ಇದೆಯಲ್ಲಾ ಅ ಅ್ರಲ್ಲಿ ಫುಲ್ ಎಲ್ಲಾ ಕವಾರ್ ಆಗಿರೋದೇನೆ ಈ ಕಾರ್ಡ್ಗಳ್ದು ಮತ್ತೆ ಹಾ ಪರಿಸರದ ಬಗ್ಗೆನೆ ಅದ್ರಲ್ಲಿ ಜಾಸ್ತಿ ಹೆಣ್ಣು ಫಸ್ಟ್ಂದ ಹಿಡ್ದು ಹೆಣ್ಣು ರೆಗೂ ಕೂಡ ಪರಿಸರದ ಬಗ್ಗೆನ ಅವರು ಶೂಟಿಂಗ್ ಮಾಡಿರೋದು ಅದರಲ್ಲಿ ಯಾವ ತರ ಅಂತಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಏನು ಹಾನಿ ಆಗ್ಬಾರ್ದು ಅ ಮತ್ತೆ ಮರ ಗಿಡಗಳಿಗೆ ಏನು ಆಬಾರ್ದು ಮತ್ತೆ ಯಾವ್ಯಾವ್ ತರ ವಾಸಿಸ್ತಿದ್ದಾರೆ ಮತ್ತೆ ಜನಗಳು ಅದ್ರೊಳಗೆ ಯಾವ್ಯಾವ ತರ ವ ವಾಸಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವು ಫಿಲಿಮ್ ೆಲ್ಲ ತೆಗ್ದಿರ್ತಾರೆ ಹೌದಲ್ವಾ ಹ್ಮ್ ಈಗ ನಾವ ಏನಾದ್ರೂ ಒಂದು ಇದಕ್ಕೆ ಔಟ್ ಸೈಡ್ ಹೋದಾಗ ಅಂದ್ರುನು ಮಳೆ ಬಂದ್ಬಿಡತ ಅಂತ ನಾವ್ ಏನ್ ಹುಡುಕ್ತಿೀವಿ ಇಲ್ಲ ಒಂದ್ ಮನೆ ಹುಡುಕ್ತಿೀವಿ ಇಲ್ಲಾಂದ್ರೆ ಮರ ಕೆಳಗಡೆ ಹುಡ್ತೀವಿ ಹೌದಲ್ವಾ ಅ ಅಂದ್ರೆ ವಾತಾವರಣ ಚೆನ್ನಾಗಿರ್ಬೇಕು ಈಗ ನ ಎಲ್ಲಾರೂ ಒಂದ್ ಕುೂತ್ಕೋಬೇಕಂತಂದ್ರುನು ಅಲ್ಲಿ ಪ್ಲೇಸ್ ನೀಟಾಗ ಹಾ ಪ್ಲೇಸ್ ನೀಟಗಯ ಇಲ್ವಾ ಅಂತ ನೋಡ್ ಕೊಂಡು ಅಲ್ಲಿ ಮರದ ಕೆಳಗಡೆ ಕುೂತ್ಕೋತಿೀವಿ ಅದ್ರಲ್ಲ ಅದ ನೋಡಕ್ೋದ್ರೆ ಏನ್ ನೋಡ್ತೀವಿಿ ವ ವಾತಾವರಣ ಯಾವ ತರ ಇದೆ ಚೆನ್ನಾಗಿದ್ಯಾ ಇಲ್ವಾ ಅಂತಾನೇ ನೋಡೋದಲ್ವಾ
ಹಾ
ಈಗ ನೀವು್ ಹೊರ್ಗಡೆ ಔಟ್ ಸೈಡ್ ಹೋಗಿರ್ತಿೀರ ನೀವ ಯಾವ್ ತರ ಇಷ್ಟ ಪಡ್ತೀರಾ ಅಂದ್ರೆ ವಾತಾವರಣನ
ವಾತಾವರಣ ತುಂಬಾ ಚೆನ್ನಾಗಿ ಗಾಳಿ ಬರುತ್ತಲ್ಲಾ
ಹೌದಲ್ವಾ ಅದು ಇಂಪಾರ್ಟೆಂಟ್ ನೋಡಿ ನ ಹ್ಮ್ ಇದನ್ ಮರ್ಸ್ಕೊಂಡೋಗ್ಬಿಟ್ಟಿದೆ ಈ ಹ್ಮ್
ಮಳೆ ಬಂದಾಗ ಎಲ್ಲಾರ ನಿಂಕೋಬೇಕು ಅಂದಾಗ ಮರ ಹುಡುಕ್ತಿವಿ
ಹ್ಮ್ ಪರಿಸರ ಅಂದ್ರೇನೆ ಗಾಳಿ ಅಂದ್ರೆ ಶುದ್ಧವಾದ ಗಾಳಿ ಬೀಸುತ್ತೆ ಅಲ್ವಾ ಅದ್ರಿಂದ ಪರಿಸರ ಅನ್ನೋದು ತುಂಬಾ ಎಂಟು ಈ ಶುದ್ಧವಾದ ಗಾಳಿ ಸವ್ಯೋದ್ರಿಂದ ಯಾವವುದೇ ತರದ ಹೆಲ್ತ್ ಇಶ್ಯೂಸ್ ಆಗಲ್ಲ ಸೊ ಅದ್ರಿಂದ ಒಬ್ಬೊಬ್ರು ಯಾವ ತರ ಮಾಡ್ತ ತರ ಅಂದ್ರೆ ಅಹ ಚೆನ್ನಾಗ್ ಗಾಳಿ ಬಿಸ್ತಿದ ಅಪ್ಪಾ ನಾವು ಹೊರಗಡೆ ಹೋಗಿ ಮಲ್ಕತಿವಿ ಹೊಲದ ಹತ್ರ ಹೋಗಿ ಸ್ವಲ್ಪತ್ ಕಾಲ ಟೈಮ್ ಮಾಡ್ಬರ್ತಿವಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಔಟ್ ಸೈಡ್ ಹೋಗ್ತಾರೆ ಅಂದ್ರೆ ಎಲ್ಲೆಲ್ಲಿ ಮರಗಳಿಗೆ ಮತ್ತೆ ಗಿಡಗಳಿರುತ್ತೆ ಅಲ್ಲಿಗೆ ಹೋಗ್ತಾರೆ ಹೌದಲ್ವಾ
ಹ್ಮ್
ಹ್ಮ್ ನೀವು ನೋಡಿರ್ತೀರಾ ಆಮೇಲೆ ಆ ಸೆಕೆಂಡ್ ಟೈಮ ಅಲ್ಲಿ ಅಂತೂ ಹೊರಗಡೆನೆ ಬೇಕಂದ್ರೆ ಗಾಳಿ ಎಲ್ಲಿ ಬೀಸ್ತೈತಪ್ಪ ಅಂತ ನೋಡ್ಕೊಂಡು
ವಿಸಾಲ ಜಾಸ್ತಿ ಐ ಚಳಿ ಟೈಮ ಅ ನೋಡ್ರೆ ಇಷ್ಟ ಗಳಿ ಬಿಸಸುತ್ತೆ
ಹ್ಮ್ ಹ್ಮ್ ಅದಕ್ಕೋಸ್ಕರ ಏನ್ ಮಾಡ್ತಾರ ಅಂದ್ರೆ ನಾ ಔಟ್ ಸೈಡ್ ಹೋಗ್ತೀನಿ ಅಂತ ಅನ್ಬಿಟ್ಟ ಇ ಮರ ಗಿಡಗಳು ಎಲ್ಲಿದೆ ಅಲ್ಲಿ ಹೋಗ ಸ್ವಲ್ಪತ್ ಆ ವಿಶ್ರಾಂತಿ ತಗೋ ಹ ವಿಶ್ರಾಂತಿ ತಗೋಬೇಕಂತ ಅನ್ಬಿಟ್ಟು ಅಲ್ಲ ಒಂದು ಹಾಫ್ ಅನ್ ಅವರ್ ಒನ್ ಅವರು ಈ ತರ ಟೈಮ್ ಸ್ಪೆಂಡ್ ಮಾಡಿ ಬರ್ತಾರೆ ಯ ಯಾಕಂದ್ರೆ ಅಷ್ಟು ಇಂಪಾರಡೆಂಟ್ ಮನುಷ್ಯನಿಗೆ ಹಾ ಅಂದ್ರೆ ಪರಿಸರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈಗ ನಮ್ಮ ನಮ್ಮನೆ ಮುಂದೆನೆ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗ್ ಕಾಣಸುತ್ತೆ ಅಂದ್ರೆ ಹಸಿರು ಬಂದು ಅಂದ್ರೆ ಆ ಪರಿಸರ ಬಂದು ಈಗ ಮೋ ಮೋಡ ಬೇರೆ ಇದಾಗೈತ ಅಂದ್ರೆ ಮಳೆ ಆಯ್ತ ಮಳೆ ಸರಿ ಮಳೆ ಆ ಮಳೆ ಬರ್ತಿದಿಯಲ್ಲ ಸೋನೆ ಬರ್ತಿದೆ ಸೊ ಅದ್ರಿಂದ ಯಾವತರ ಕಾಣಿಸ್ತಿದೆ ಅಂದ್ರೆ ತುಂಬಾ ಸೂಪರ್ ಆಗ ಕಾಣಿಸಸ್ತಿದೆ ಒಂದ ಪಿಕ್ಚರ್ ತಗದ್ರುನು ಏನು ಸಕ್ಕತ್ಗಿ ಕಾಣಿಸ್ತಾ ಇದಲ್ಲ ಅಂದ್ರೆ ಈಗ ನಮ್ಮೂರ್ಗುನು ಕಿತ್ತೂರ್ಗುನು ಟೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸೊ ಅಲ್ಲಿ ನಮ್ಮ ಮನೆಯಿಂದನೂ ಅಲ್ಲಿ ತನಕನ ನೋಡಿದ್ರು ಅಷ್ಟ ಬರೀ ಗಿಡಗಳಿದಾವೆ ಮರಗಳಿದಾವೆ ನಳೆ ಸಕ್ಕತ್ತಾಗ ಕಾಣ್ಸುತ್ತೆ ಆ ಈಗ ನೀ ಹ ಈಗ ಮಳೆ ಟೈಮ್ ಅಲ್ಲಿ ನೋಡ್ಬೇಕು ನೀವು ಆಮೇಲೆ ಈ ಓಡ ಕೌಚ್ಕೊಂಡಿರ್ತಲ್ಲ ಅಂತಾರ ಅಮ್ಮ ಗೆಡ್ಡೆ ತರ ಇರುತ್ತಲ್ಲ ಆ ಟೈಮ್ಲ್ಲಿ ಅಂತ ಇನ್ನು ಸಕ್ಕತ್ಗಿ ಕಾಣಸುತ್ತೆ ಅಷ್ಟು ವೆದರ್ ಸಕ್ಕತ್ಗಿರ್ತ ಪರಿಸ್ಥಿ ಈ ತರ ಅನ್ನೋದು ಅಷ್ಟು ತುಂಬಾ ಇಂಪಾರಡೆಂಟ್ ಅಲ್ವಾ ಮನುಷ್ಯನಗಾಗಿರ್ಬೋದು ಪ್ರಾಣಿಗಳಿಗಾಗಿರ್ಬಹದು ಪಕ್ಷಿ ಒಳಗಾಗಿರ್ಬೋದು
ಹೌದು
ಹ್ಮ್ ಮತ್ತೆ ನಿಮ್ಮ್ ಮನೆಯವರೆಲ್ಲಾ ಯಾವ್ತರ ಇಷ್ಟ ಪಡ್ತಾರೆ ಏನು ಗಿಡಗಳನ್ನ ಈಗ ಹೊಲದತ್ರ ಬೆಳ ಹೊಲದತ್ರ ಹೋಗಿರ್ತೀರ ಅವಾಗೆಲ್ಲಾ ಏನ ಆ ಮರಗಳನ್ನ ಹಾನಿ ಮಾಡುದು ಆತರ ಏನಾದಾರ ಮಾಡ್ತಾರ ಇಲ್ಲ ರಕ್ಷಣೆ ಮಾಡ್ತಾರ ಹ
ಇಲ್ಲ ರಕ್ಷಣೆ ಮಾಡ್ತಾರೆ ಅವರು
ಹ್ಮ್ ಓಕೆ ಓಕೆ ಥಾಂಕ್ ಯು
ತ್ಯ್ಯಾಂಕ್ ಯು
ಅಂತ